ಹಲೋ ಹಾ ಜೋರವರೆ ಇವತ್ತು ಒಂದ ತನಕನ
ಹಾ
ದಿನಾ ಒಂದು ಎಷ್ಟು ರಕ ಅಂದ್ರೆ ಇಡರಾರ ನಿನ್ನ
ಹ ಏನಮಾರಾಕ್
ದಿನ ಒಂದು ಐನೂರು ಆರುನೂರು ಬಂದವ ಅಂದ್ರ
ಹ್ಮ್
ಮನೆಯ ಕುಂತ್ಬಿಡ ಹಂಗಾರ್ ಸುಮ್ಮ
ಮನೆ ಕುೂಡ್ತನಿ ಎಷ್ಟು ಗಳಿಸಿದಿ ಇಷ್ಟ ದಿನ
ಯಾ ಈವ ಹೋಗದ್ ಬರದು ಸೋಸ ಸರಕ್ಕ ಸಾಲದಲ್ಲ ಸೊಸಾರ್ ನೋಡ್ರಿ ಬೇರೆದಾರ ಸ್ವಲ್ಪ
ಚಲಂತ ಒತರ ಮಾಡತ್ತ
ಸಣಸವಜಿ ಕೊಡಕಂತ ಕಳಗಂಟ ಮಾಡ ಕಡೆ ಹ್ಮ್ ದೇವಮ್ಮನ್ ಮಗಳಿಗೆ ಎಲ್ಲಾರ್ ಕಲ್ತಾ ಗಿಡ ಮಾಡಿಟ್ರ ಐತಿ ಚಲೋ ನೀಗನ್ ಮಾತಾಡ
ತರಸ
ಯಾಕ ಏನ್ ಹಾಳ್ ಮಾಡ್ಯಮ
ನಾರ್ಮಲ್ ಆಗಿದ ವಾಕ್ಯ ಆಗಿದ ಎಲ್ಲ ಒಂದು ಒಂದೊಂದ ತಾಯಿ ಮಗನಿಗೆ ವ
ನಾ ಬಿಸಿ ರೊಟ್ಟಿ ಕೊಡ್ತತ್ತು ಸೋಸಿ ತೆಲಾಸ್ಟಲ್
ಹ ಕ ನೆನಕ್ ಕೊಡ್ತಾ ನೆನಕ್ ಕೊಡ್ತಾತ್ ಅವ್ರ ಯವ್ವ ನೀನೇ ಉಣ್ಣು ಹ
ಹ್ಮ ಈಗ ಕೊಡ್ತಾ ನಿನಗ ಕೊಡ್ತಾ ಈ ಸತ್ತ ನೀನೇ ಅರಿತೆ
ಹಾ ನನಗ ಕೊಡಂತ ಹೇಳು ನೆಲ್ಲರ್ತ ರೂಪನ್ ಮಗಳು ಈ ಯವನ್ ಮಗಳು
ಹ್ಮ ಹ್ಮ ಅವರ ಮಕ್ಕಳಿಗೆ ಬೇಡ ಅಂದರು ಓದಸಿದಲ್ ಇಲ್ಲ ಒಬ್ಬಾಕಿ ಕಣ್ಮಳ ಚಿಂತೆ ಮಾಡಾಕತ್ತಳ ಈಗಳೇ ಹಾ ತಮ್ಮ ಮಕ್ಕಳು ಕರ ಇದ್ದವ ಯಾರ್ ಮಾಡ್ಕೊಬೇಕ ಕೇವ ದೇವಮ್ಮ ಮಕ್ಕಳು ಬೆಳಗ ಇರ್ತ ಮಾಡ್ಕೊಂತಾರ ಅಂತ
ಐ ಯವ್ವ ಬೆಳಗ ಇರ್ತ ನೋಡ ಕರ್ಗ ಇದ್ದ್ರ ನೀಗನ್ ರಗಾಡ್ ಮಲ್ಲನ್ ಬಂದ ಎಣ್ಣಿ ಬಂದಾವ ಅಚ್ಚೆ ಅಚ್ಚೆ ಮಾಹಿತ ದೇವಮ್ಮನ ಮಗನಿಗೆ ಯವ ಸಣ್ಣ ಸೆಜಲ್ ನಾವು
ಹು
ಹೌ ಯಾರ ಅತವ ಬೇಬಿ ಕಿರಿಮ, ಬೇಬಿ ಪೌಡ್ರ ಏನ ಅಂತಾರವ ತಾಯಿ ಅವ ಎಲ್ಲಾ ತರಸ್ತಾಳ ಅವರ್ ಅಪ್ಪನ ಊರಾಗ್ ದಿನ್ನ
ಹ್ಮು
ಮೈ ತುಂಬಾ ಹಚ್ಚಿ ಜಳಕಾ ಮಾಡಸದು ಮತ್ತೆ
ಕಷ್ಟ ಸುಖ ನಾವ್ ನಾವ್ ಕಷ್ಟ ಸುಖ ಮಾತಾಡ್ಬೇಕ. ಈ ಅಕ್ಕ ತಂಗ್ಯಾರ್ ಹಲೋ. ನೋಡಿ ಏನಾದ್ರುನು
ಗನ್ನ್ ತರಸ್ತಾಳ್ ಊ
ಮೂಗಿಗಳ ಯವ್ವ.
ಈಗ್ ದಾನ್ನ್ ದಾನ್ನನ್ ಓಡುದ ನಮಗ್
ಏನ್ ಪೋಟದಾಗ ಹಂಗ್ ಬಂದದ.
ಏನ್ ತಿಂದಿಲ್ಲ ಎದಕ್ ಎದ್ಕಮ್ಮ ನಾನೇ ಮಡಿ
ಉಳ್ಳಾಗಡ್ಡಿ ಯಾರ್ ಹ್ಮು ಆ.
ಮತ್ತ್ ಉನ್ಸೋದು ತಿನ್ಸೋದು ಮಾಡಾಕತ್ತ್ಯಾಳ್ ನೋಡ್ ಹೀಗೆ.
ಮಾಮಾ
ರಾಗಿ ಗಂಜಿ ಕುಡಿತಾನ್.
ಹೌದ್ ರಾಗಿ ಗಂಜಿ
ರಾಗಿ ಶ ಶೇಪಣಿಂದ ಮಿಕ್ಸರ್ಕ್ ಹಾಕಿ ಬೆಳಗನ್ ತಿನಸ್ತೀವಿ.
ಹ್ಮು ಏನೇನ್ ನಿನ್ ಬುಟ್ಟು ಹೊಲದಾಗ್ ಮಾಡ್ತಿ ಏನ್ ಮಾಡ್ತೇವ.
ನಾ ಮ್ಯಾಗಿನ್ ತೊಗಟಿ ತಗದು
ಏನ್ ಇನೋನಾಕ್ ಆಕಡೆ ಊರಿಗೊಂಬಾ ಮಾನ ಇಲ್ಲೇ ಕುಂದ್ರ ಅನ್ನ್ ನಮ್ಮೂರವರ್ ವನ ವಟ ವಟ ವಟ ಅಂತ ಮಗ.
ಅಯ್ತ್ ಈಗ ಅಕ್ಕಿ, ಬಾದಾಮಿ, ಗೋಡಂಬಿ. ಹೆಸರ್ ಬೇಳೆ, ತೊಗರಿ ಬೇಳೆ. ಆವು ಏನೋ ನೆಳ್ಳಾಗ ಒಣಗಿಸಿ ಹುರುದ್ ಮಿಕ್ಸರ್ಕ್ ಹಾಕಿ ತಿನ್ನಸ್ತಾರ್ ನೋಡ್.
ಹ್ಮು ಹ್ಮು
ಉಂಡ್ರು ಒಟ್ಟಿಗತ್ತಬೇಕ್ ಪಾಡ ರೂಪಾನು ತಿಂದಳು ಅದ ಯಾಕೋ ಬರೀ ವಾಂತಿಆಲಕತಿ. ಚಂಜಿ ಮಾಡಿ ನೇಣಿ ಇಟ್ಟ ಮುಂಜಾನೆ ತಿಂತಾರ್ಲೇ ಶೇಂಗಾದಕಾಳದಂತ.
ಈಕ್ಕಿ ತಿಂದಲ್ಲ ಹುಡುಗ ತಿನ್ನಸ್ತಾರ್ ಎಲ್ಲಾ ಮಾಡಿ.
ಗೋಡಂಬಿ ಅವು
ಗೋಡಂಬಿ, ಬಾದಾಮಿ, ತೊಗರಿ ಬ್ಯಾಳೆ, ಹೆಸರ್ ಬ್ಯಾಳೆ.
ಇನ್ನೊಂದ್ ಶಂಗಾದ ಕಾಳಿನ್ ಗತ್ಲೆ ಏನ್ ಇತ್ತ್ ಅದ ಒಂದು
ಅದ
ಹ್ಮು ಹ್ಮು.
ಇವ್
ಯಾಕೋ ವಾಂತಿ ಆಲಾಕತ್ತಿತ್ ಅಕ್ಕಿಗ ಉಂಡದ್ದ ಬರೇ. ಹೂ ಆವ್ ಹೋಳಾಕತ್ತಿ ಬುಟ್ಟ ಬುಟ್ಟಳ ಆಕಡಿ.
ಹ್ಮು
ಹ್ಮು ಅಂದ್ರು ತೊಟ್ಟಿಗ ಹಚ್ಕೋಕ್ ಪಾಡಾ.
ಹ್ಮು ದಕ್ಕಬೇಕ್.
ಹ್ಮು
ಹ್ಮೆ
ಆಆ
ನರತ್ತರ ಹಂಗೆ ಒಬ್ರಿಗ್
ಹ್ಮ್ ಐಕೆನ್ ಯಾವಾಗಾನ ಮಾಡ್ಕೊತಿರ್ತಾವ ಆಂತಿ
ಇ ಮೂರಳತ್ತ ಚೆನ್ನ ಕುಳತಿಂದ ದೇವರ ಮನೀ
ಹ ಅವಾಗ ತಲಿಅದು ನೋಸ್ತಾದ ಅಂತಿಲ್ಲ ಈಗ ಇಲ್ಲ ಏನು ಅಂದ್ರ ಹ ಯಾವಗನ ಒಮ್ಮು ಉಂಡದ್ದು ವಾಂತಿ ಮಾಡ್ಕೊಂತ ಮಾರಿ ಬಡದಂಗ ಆಯ್ತದ
ಹ್ಮ್
ಹ್ಮ್
ಮಧ್ಯಾಹ್ ಸ ಒಂದು ಸಾಕಾಗಯದ ಯುವಾ ನಮ್ ಅಡಗಿ
ಹ್ಮ್ ಅದರ ಸಿಕ್ಕ ತದುಂಡರ ಪಾಡಾ ಅದರಾಗ ಬರೇ ಅಕ್ಕಿಗೊಂದು ನಿಮ್ಗ ಒಂದು ಅಕ್ಕಿಗೊಂದು ನಿಮ ಒಂದ
ಸಪ್ಪಂದ ಮಾಡ್ಬೇಕ್ ಬೇಸ್ರ ಬರ್ತದ ನಮ್ಗೂಡ ಉಂಡ್ರ ಪಾಡು
ಹ್ಮ್ ಹ್ಮ ಅದಕ್ಕದ ಹುಡುಗ ಹಾಲ್ ಬರ್ಲ ಅಂತ ಅದನ್ನ ಐಟೈಮ್ ಮಾಡಿರ್ತೇವ ನಾವ್ ಹ್ಮ್ ಹ್ಮ್ ಹಾಲ್ ಅದಾವ ಇಲ್ಲ
ಹಾಲ್ ಆಗ್ಯವ ಬರ ಸಪ್ಪನ್ ಉಣತಾಳ ಏನ್ ಹಾಲ್ ಬರ್ತಾವ
ಇಲ್ಲ ಏನು ಮನ್ಯಾಗ
ಹಾ
ಹೆಂತಾದ ಆಕಳ ಹ್ಮ್
ಆ ತಂದೆ ಒಂದ ಗಂಗಳ ಮಗ ಒಂದ ಗಂಗಳ ಹಾಕೆ ಕುೂಡದ ಹೋತಾರ
ಹ್ಮ
ಐತು
ಹೂ
ಎಲ್ಲಿ ಇರ್ತಾಳ ಬಂದಇವಾಗ
ಹ್ಮ್ ಎಷ್ಟ ತಿಂಗಳ ಐತ ಅದು ಇನ್ನ ಇಡತದ ನೋಡದು
ಎಷ್ಟ್ ತಿಂಗಳ ಐತಿಷ್ಟ ತಿಂಗಳ ಐತಿ ದೇಮ್ಮನ್ ಮಗ ಅದು ಒಮ್ಮೆ ಹುಟ್ಯಾದ
ಹ್ಮ್ ಅವಾಗ ಯಾವಾಗೊ ಆ ಬಂದಿದ್ದೀವಿ ನಾವು ನೋಡಕ್ ಬಂದಿದ್ವೀನು ನೋಡುವನ್ ಹ್ಮ್ ಅವಾಗ ಇದಿತ್ತುನ್ದಿನಲ್ಲಾ ಒಂದ್ ತಿಂಗಳ ಆಯ್ತೇನ ಹದನೈಧು ದಿನ ಆಗೈತೆ
ಏನ್ ಎರಡ್ ತಿಂಗಳ ಅಗೆತ ಏನ್ ಯುವಾ
ಹ್ಮ್
ಹ್ಮ್ ಹ್ಮ್
ಹ್ಮ್
ಮತ್ತ ಒಂದ ಆಕಳ ತೊಗೊಬೆಕ್ ಇಲ್ಲಾ
ಆ ಕ್ಕಳಾ ಎಲ್ಲಿಂದ ತೊಂಬೆಕ್ ನೋಡ್ ನಿಮ್ಮ್ರಾಗ ಸಸ್ತದಾಗ ಸಿಗ್ತದ ನ ಒಂದ ಹತ್ತ ಹತ್ತ ಸಾ ನೀವು ಹದನೈದು ಸಾವಿರ ಕೊಟ್ಟ್ರರಿ ತೊಗೊಂಡಿರಿ ನಮಗೊಂದು ಹತ್ತು ಸಾವಿರ ಹತ್ತ ಹನ್ನೆರಡು ಸಾವಿರದ ಮಣಕಾಬೋಕ್ ಲೊಟ್ಟದದ ಆಕಳ
ನಾವ ಎಲ್ಲ ಏನ ಕ ನೋಡರಿನ ಹಾಕ ಹೋಗ ಜನ್ನಿ ಕೊಡ್ಬೇಕಲ್ಲ
ದೇವಮಗ
ದಮಂಗ
ಹಾ ದೇವಂಗ್ರ ಬಾಳ ಅಡಿಗೆ ದೇವಾಮಗ ಕೊಡ್ಬೇಕು ನ ದೇವಾಮಗ
ಹ್ಮ
ಆ ತ ನೋಡ ಕಚ್ಚ ನಾಾವ ಏನ ಸಿೆಗೊಂಡುದ
ಅ ತಾರ್ಮನೆ ಅದು ಉಡುಕಪಂದರಾನ
ಅವ್ರೇ ಕೊಡ್ಕೊಂಡ ಅಂತಾರ ನ ಕೊಡದದ ಕೊಡ್ತಿೀವಿ ಯಾವಾಗ ನ ಒಂದು ಆಕಳಾ ಒಂದು ಆಡು
ಒಂದ ಒಂದ್ ತ್ತು ಒಂದ್ ಆಡು ಒಂದ್ ಆಕ್ಳ ಮತ್ತ ಅಕನ್ ಮಗ ಒಬ್ಬ ಒಂದ್ ಐದ ಮಂದಿ ಆತಾರಂತ ಒತಟಿ ಹ್ಮ ಒಂದು ಗೋದಿ ಚ ತರ ಕಂಡಕ ಯನ್ ಈ ಕೊಡತ ಕುದಚದಾರ ಅಡದ ಹೋಗ ಕೊಡ್ತಾರೆ ಹ ಒಳ್ಳ ಬಂದ ಕೊ ಹ್ಮ್ ಈಗ ಏಳ್ ವರ್ಷ ನೋಡಾಕ್ ಬಂದಳ
ಹ್ಮ್
ಹ್ಮ್ ಹ್ಮ್ ಮಯ ಮಾತಮ ಬಂದ ಮಾತಮೋಗಲ್ಲ
ಇಲ್ಲ
ಹೌದ
ಮೂರಿಗಳು ಇದ ಐದರ ಕರ್ಕಂಬಂಡಿಯ
ಹ್ಮ ಹ
ಹ್ಮ್
ಮತ್ತಿ
ಹಾ
ಏನ ಊಟ ಮಾಡಾಕತ್ತಿದ ಏನ್ ನ್ ನಊಟ ಮಾಡೋಲ್ಲಾ ಕೇಪೊಳ ನಟ ಹ್ಮ್ ನಾ ಯ ದೋ ಮಾಡ
ನನ್ ಗಟ್ಟ ಕೊಯ್ದು ಕೊಟ್ಟಾಗ
ಹ್ಮ್ ಹ್ಮ್ ಕನು ಅದ ಮನದು ಕಾಯಿ ಹಳಿ ಕೊಟ್ರಲ್ಲ ಅದು ಆಪರೇಷನ್ ಮಾಡಿತಲ್ಲ
ಇಲ್ಲ ಆಕ್ಳಲ್ ಕುಡ್ಸಣ ಹಾಲು ಹಬ
ಅವ್ ಜನ ಹಾಕಳಲ್ಲ ಕುಡಸಿದ್ದಿವವಿ ಅ
ನೀರ್ ನಂಗೆ ಕಾಸಿ ಕೂಡುಸ್ಬೇಕು ಆಕಳಾಲ ಚಲ್ಲ ಮತ್ತೆ ಹ್ಮ್ ಹಣ್ಣು ಪಣ್ಣು ತಿಂಸು ಇನ್ನು ಅಣ್ಣ ಹಾಲು ಯಾವಾಗಾದ್ರೂ ಇಟ್ರ ಇರ್ಸಿಲ್ಲ ಕೂಡ ಇದು ಚಾಲನೆ ಚಲೋ ಮತ್ತೆ ಹುಡುಗರ್ರಿಗೆ
ಹ್ಮ
ಹ್ಮ್
ಮಲಿಗಂಡಿನ ತೊಂದನ ಅಲ್ಲಾ
ಆಯ್ತುಗರ ಸರಿ ಅಚ್ಚ
ಹಾ ಹಾ ಹ